ಹಲೋ ನಮಸ್ತೆ ಹ
ನಮಸ್ತೆ
ಏನ್ ಮಾಡ್ತಿದೀರಾ
ನಾನು ಈಗಿಂದ ಕಾಲೇಜ್ ಮುಗಿಸಕೊಂಡಿ ತರಕಾರಿ ತರಣ ಅಂತ ಹೋಗಿದೆ ಬಾರಷ್ಟ್ರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಈಗ್ ಮನೆಗ್ ಬ್ದೆ
ಊಟ ಮಾಡಿದ್ರಾ
ಊಟ ಇಲ್ಲ ಅಮ್ಮ ತಯಾರಿ ಮಾಡ್ತಿದಿದ್ದಾರೆ ನೀವು
ನಮ್ದ ಆಯ್ತು ಆ ಅಲ್ಲ ಸಾಂಬಾರ್
ಹೌದಾ
ನೀನ್ ಮಾಡಿ
ಹಾ ಚೆನ್ನಂಗ್ತ್ತ
ಹಾ ಚೆನ್ನಾಗಿತ್ತು ಹಾ ಬೇಳೆ ಸಾಂಬಾರ್ ಮುದ್ದೆ ಎಲ್ಲ ಕೊಡಲ್ಲ ಊರರಿಗೆ ಹೋದ್ರನನೆ ಮುದ್ದೆ
ಕಾಲೇಜ್ ರಜೆ ಇರ್ಬೇಕಲ್ವಾ ನಿಮ್ಗೆ
ಹ ರಜಾ ಇದೆ ಆಮೇಲೆ ಲ್ಯಾಬ್ ಪರೀಕ್ಷೆ ಎಲ್ಲಾ ಇದಾವಲ್ಲಾ
ಹ ಇವಾಗ ಹೋಗಲ್ವಾ ಪರೀಕ್ಷೆಗ ಇನ್ನ ಗ ಮಧ್ಯ್ ಅಂತರ ಇದೆತಾನ
ಮೌಸ್ ಹಕೊಂಡುಗ್ತೀನಿ
ಹ ನನ್ ಗೆಳ್ತೀರಲ್ಲ ಇವತ್ತು ಹೋಗ ಬಿಟ್ರು ಕಾಲೇಜ್ ಅವ್ರ ಊರಿಗ್ ತಲುಪೋಷ್ಟ್ರಲ್ಲಿ ನಾಳೆ ಬೆಳಗ್ಗೆ ಆಗುತ್ತೆ
ದೋರೆಲ್ಲಾ ಇರ್ತಾರೆ ಅಲ್ವಾ
ಅದಕ್ಕೆ ನಾವು ನಾನು ನೋಡ್ಬೇಕ ಆದ್ರೆ ನಾಳೆ ಹೋಗೋಣ ಅನ್ಕೊಂಡಿದೀನಿ
ಹೌದಾ
ಹ್ಮ್ ಹೋಗ್ಬೇಕು ಹೋಗೇ ಇಲ್ಲ ನಾವನು
ಹ ನಾನು ಇಲ್ಲ ಎರಡು ತಿಂಗ್ಳ ಆಗ್ಬಿಟ್ಟಿದೆ ಹೋಗಿ
ನಮ್ಮತ್ತ ಇವಾಗ ಹೋಗ್ಬೋದಲ್ಲ ಹತ್ತಿನಾ ರಜೆ ಇದೆ
ಹೋದ್ ಹೋಗೋದೇ ಸುಸ್ತಾಗಬಿಡುತ್ತೆ ಅದೊಂದು ಮತ್ತೆ ಒಂದಿನ ಮತ್ತೆ ಅದೊಂದು ಇದ ಮಾಡ್ಕೊಂಡು ಮತ್ತೆ ಬರಬೇಕು
ಅದೇ ಲ್ಯಾಬ್ ಪರೀಕ್ಷೆಗೆ ಅಲ್ಲೇ ಕುತ್ಕೊಂಡು ಓದ್ಕೊಂಡು ನೀವು
ಅಲ್ದ್ರೆ ಹೋದಲ್ಲ ಅದಕ್ಕೆ
ಬರ್ಬೋದ ಅಂದ್ರು ಎರಡ್ ತಿಂಗ್ಳಾಗಿದೆ ಅಂದ್ರೆ ಹೋಗ್ಬಿಟ್ಟ ನೋಕೊಂಡ್ ಒಂದ್ ಮೂರ್ ದಿನ ಇದ್ದವಿ ಬಂದ್ಬರ್ಬೋದ ತೆ
ಹ್ಮ ನೋಡ್ಬೇಕು ಇಲ್ಲಿ ಎಲ್ರೂ ಇದ್ರೆ ಇ ಹತವಿ ಇಲ್ಲಾ ಅಂದ್ರ ಎಲ್ರು ಹೋದ್ರ ಹೋಗೋದ
ಹ ನಿಮ್ ಗೆೇಳ್ತರ್ಲ್ಲಾ ಇರ್ತಾರ ಹೋಗ್ತಾರ ಅಂತ
ಹಾ ಅವ್ರಗ್ ಗೊತ್ತಿಲ್ಲ ಇನ್ನು ಇದ್ ಮಾಡೋದ್ರಲ್ಲೇ ಇದ್ದಾರೆ ಚಿಂತೆ ಮಾಡೋದ್ರಲ್ಲೇ ಹೋಗೋದ ಬೇಡ್ವಾ ಅಂತ
ಓ ಹಗೆ ಮತ್ತೆ ಇವತ್ ಪರೀಕ್ಷೆ ಹೆಂಗ್ ಮಾಡಿದೆ
ಏನತ್ತುೂ ತುಂಬಾ ಕಷ್ಟ ಆಯ್ತು ನಮ್ ಓದಿದ್ವಿ ಓದದಿದವಿ ಬಂದೇ ಇಲ್ಲ
ಹ್ಮ್ ನಮಗೂ ನಾವ್ ಅನ್ಕಟ್ಟಿದೆೆ ಬೇರೆ ತರ ಯಾಕಂದ್ರೆ ಹಿಂದಂದು ಸಬ್ಜೆಕ್ಟ್ ನಮ್ಗೆ ಸ್ವಲ್ಪ ಈ ಈಸಿ ತರಾನೇ ಇತ್ತು ಇದು ಹಾಗೆ ಬರುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ ಆದ್ರೆ ಇದು ಸ್ವಲ್ಪ ಕಷ್ಟನೇ ಕೊಟ್ಟಿದ್ರು ನಮ್ಗೂನು
ನಮಗೆ ಎಲ್ಲಾ ಪೇಪರು ಹಾಗೆ ಬಂದಿದೆ ಕಷ್ಟನೇ ಎಲ್ಲಾ ಒಂದು ನಂದು ಇದ್ರಲ್ಲೇ ಬಂದಿಲ್ಲ ಎಲ್ಲಾ ಕಷ್ಟದಲ್ಲ ಬಂದಿದೆ
ನಮ್ದು ಒಂದೇ ಒಂದು ಸುಲಭವಾಗಿತ್ತು
ನಾವ್ ಇದು ಇದು ನಮಗ್ ಈ ಇನ್ನು ಆ ಈಸಿ ಬರುತ್ತೆ ಅನ್ಕೊಂಡ್ ಹೋಗಿದ್ದು ಇದ್ ನೋಡಿದ್ರೆ ಇದು ಹಾಗೆ ಕೊಟ್ಟಿದ್ದಾರೆ
ಹ್ಮ ಇದು ಹಂಗೆ ಕೊಟ್ಟಿದ್ದಾರೆ ನಾವು ಹಿಂದೆ ನಮ್ಮ ಸೀನಿಯರ್ ಗಳೆಲ್ಲಾ ಇರ್ತೆ ಇತಾರಲ್ಲಾ ಅವ್ರ್ದಲ್ಲಾ ನೋಡಿದ್ದೆ ಕ್ವಶನ್ ಪೇಪರು ಅದೆಲ್ಲ ಫುಲ್ಲು ಸುಲಭವಾಗಿ ಇತ್ತು ನಮ್ಗೂ ಸುಲಭವಾಗಿ ಇರುತ್ತೆ ಬಿಡು ಅಂತ ನಾನು ಏನ್ ಅಷ್ಟಾಗ ಓದ ನೋಡುದ್ರೆ ಫುಲ್ ಕಷ್ಟಾನೇ ಬಂದ್ಬಿಟ್ಟಿದೆ
ಹೆಂಗೆ ಮುಂದೆ ಮಾಡ್ತಾರೆ ಅನ್ನೋದಾಗ ಗೊತ್ತಾಗ್ತಿಲ್ಲ ಅವರು
ಹ್ಮ್ ಹೆಂಗ್ ಮಾಡ್ತಾರ ಆಮೇಲೆ ಅದನ್ ಕರೆಕ್ಷನ್ ಮಾಡೋದು ಹೆಂಗ್ ಮಾಡ್ತಾರ ನಾವು ಬರ್ದಿರಲ್ ನೋಡ್ಬಿಟ್ರೇನ ಅವರು
ನನಗ್ ನಗು ಬರುತ್ತೆ ನಮ್ ನಮ ಪ್ರಶ್ನೆ ಇದನ್ ನೋಡಿದ್ರನೆ ಬುಕ್ಲೆಟ್ ನೋಡದ್ರನೆ ನಗೋ ಬರುತ್ತೆ
ಹ್ಮ್ ಆ ಪ್ರಶ್ ಆ ಪ್ರಶ್ನೆ ಇತ್ತ ಇದದೆ ನನ್
ಎಷ್ಟೋ ಪ್ರಶ್ನೆಗ್ ನೋ ಇವೆಲ್ಲ ನಾವು ಸೆಂಪು ಹತಿವಿ
ಹ್ಮ ನಮ್ಗಂತೂ ಎರಡನೇ ಇದು ಒಂದ್ ಎಕ್ಸಾಮ್ ಆಯ್ತು ಆ ಎಕ್ಸಾಮ್ ಅಂತು ಫುಲ್ ಕಷ್ಟಾನೇ.
ಅಯ್ಯೋ ನಮ್ಗೆ ಎಲ್ಲಾ ಕಷ್ಟನೇ ಓದಿದೊಂದು ಬರ್ತಿಲ್ಲ. ಒಂದೊಂದ ಪಾಠದಿಂದ ಒಂದೊಂದ್ ಕ್ವಶನ್ ಅಷ್ಟೆ ಬರ್ತಿದೆ ನಂಗೆ.
ಹೌದು ನಮಗೂ ಅಷ್ಟೇನೆ ಫುಲ್ ಪ್ರಶ್ನಾ ತರಾ ಎಲ್ಲಾನು ಕಷ್ಟನೇ ಮಾಡಿದ್ದಾರೆ ಕರೆಕ್ಷನ್ ಹೆಂಗ್ ಮಾಡ್ ಮಾಡ್ತಾರೋ ಅದೇ ಕಷ್ಟನೇ ಸುಲಭವಾಗಿ ಮಾಡ್ತಾರೋ ಇಲ್ಲ ಓದಿಲ್ಲ ಅನ್ಬಿಟ್ಟು ಸ್ಟ್ರಿಕ್ ಆಗ ಮಾಡ್ತಾರ ಏನೊ.
ನೋಡ್ಬೇಕು ಇಲ್ಲ ಈ ಕಡೆ ಎಲ್ಲಾ ಮಳೆ ಇಲ್ಲ.
ಹಾ
ಹಾ
ಹ್ಮ್ ಈ ಕಡೆ ಎಲ್ಲ ಮಳೆ ಜಾಸ್ತಿ.
ಹೌದಾ ಈ ಕಡೆ ಇಲ್ಲ.
ಮತ್ತೆ ಎಷ್ಟ್ ಗಂಟೆಗೆ ನಿಮ್ದು ಪರೀಕ್ಷೆ ಸ್ಟಾರ್ಟ್ ಆಗಿದ್ದು.
ಎರಡು ಗಂಟೆಗೆ.
ಹಾ ಎರಡು ಗಂಟೆಯಿಂದ ಐದ ಗಂಟೆ ನೀವಾದ್ರೆ ಅಲ್ಲೇ ಇರೋದಲ್ವಾ ಐದ್ ಗಂಟೆ ಮುಗಿದ ತಕ್ಷಣ ನೀವು
ಬಂದು ಆ ಮಲಗ್ ಬಿಡ್ತೀವಿ
ಹ್ಮ ನಾನು ಐದ್ ಗಂಟೆ ಎಕ್ಸಾಮ್ ಮುಗಿದ್ರೆ ಗೇಟ್ ಹತ್ರ ಬರೋಷ್ಟ್ರೊಳಗೆ ಐದುವರೆ ಆಗಿರುತ್ತೆ. ಬಂತ್ ಮನೆಗೆ ಬರೋಷ್ಟ್ರಲ್ಲಿ ನನ್ಗೆರಡೂವರ್ ಅವರ್ಬೇಕು. ಹ್ಮ್ ಈ ಮಳೆ ಂತು ಬರೀ ಗಿಡಗಳು ನೀರು ರಸ್ತೆ ಬದಿಲೆಲ್ಲ ನೀರ್ ತುಂಬಿಟ್ಟಿರುತ್ತೆ
ಮಳೆ ಬಂದ್ರೆ ಕಷ್ಟ ಆಗುತ್ತೆ ಹೋಗೋಕ್ಕೆ ಎಲ್ಲ.
ಹೌದು ಜನಗಳು ಅಷ್ಟೆ ಅವಾಗೆಲ್ಲಾ ಅವ್ರ ಕೆಲ್ಸ ಸಮಯಗಳೆಲ್ಲ ಬಿಡೋ ಹೊತ್ತಾಗಿರುತ್ತೆ. ಅವಾಗ ಬಸ್ಗಳು ಅಷ್ಟೇ ಅಷ್ಟೇ ರಶ್ ಆಗ್ಬುಟ್ಟಿರ್
ಹೌದು
ಹ್ಮ್ ಸೀಟ್ ಸಿಕ್ಕಿಲ್ಲಾ ಅಂದ್ರೆ ಅದೂ ಇನ್ನೊಂದ ತರ ಕಷ್ಟ.
ಹ್ಮ
ನಿಮಿಗೆ ಪಾಪ ಕಷ್ಟ ಅಂತಸ್ದ ನಮಿಗೆಲ್ಲ ಬಂದು ಆರಾಮಾಗಿ ಮಲಗಿರ್ತೇವಿ ನಾವು.
ಹ್ಮ್ ನಾವು ನೀವ್ ಮಲ್ಗಿರ್ ರ್ತೀರಾ ನಾವ್ ಅಷ್ಟ ತನಕ ಇನ್ನ ಬಸ್ಸಲ್ಲೇ ಇರ್ತೀವಿ ಎರಡ ಅವರ್ ಹ ಕ ದಿನ ಬೆಳಿಗ್ಗೆ ಕಾಲೇಜ್ ಹೋಗ್ಬೇಕಾದ್ರೂನೂ ಅಷ್ಟೇ ನಮ್ಗೆ. ಕಾಲೇಜ್ ಮುಗಸ್ಕೊಂಡ್ ಬರೋಷ್ಟ್ರಲ್ಲೇ ಸಂಜೆ ಆಗಿರುತ್ತೆ. ಎರಡ್ ಅವರ್ ಹಿಂಗ್ ಮನ್ಗಿ ಮನೆಗ್ ಬಂದಿ ಊ ಟ ಮಾಡಿ ಮಲ್ಗೋಷ್ಟ್ರಲ್ಲಿ ಬೆಳಿಗ್ಗೆ ಆಲೇ ಆಗಿರುತ್ತೆ ಮತ್ ತ್ತೆ ಬೆಳಿಗ್ಗೆಯಾಲ್ಲೇ ಕಾಲೇಜುಗೋಗ್ಬೇಕು ಈಗ್ ಎಕ್ಸಾಮ್ ಇರೋದ್ರಿಂದ ಹಂಗ ಅನಿಸ್ತಿಲ್ಲ ಅಷ್ಟೇ. ಹ್ಮ್ ಮತ್ತೆ ಲ್ಯಾಬ್ ಪರೀಕ್ಷೆನ ಸ್ಟ್ರಿಕ್ಟ್ ಆಗಿ ಮಾಡ್ತಾರಂತ.
ಅದು ಎಕ್ಸ್ಟರ್ನಲ್ ಅಲ್ವಾ
ಹಾ ನಮಗ್ ಹೇಳಿದ್ದಾರೆ ಒಂದು ಇದನ್ನ ಬೇರೆ ಕಾಲೇಜಿಂದ ಟೀಚರ್ ಬರ್ತಾರೆ.
ಇನ್ನೊಬ್ರು ನಮ್ ನಮ ಕಾಲೇಜ ಇಂದಾನೇ ಯಾರಾದ್ರೂ ಒಬ್ರು
ಹಾ ಒಬ್ರು ಬರ್ತಾರಂ
ಹಾ ನಮಿಗ್ ಇಲ್ಲ ನಮಿಗ್ ಎರಡ ಇದೆ ಎರಡೂ ಬೇರೆ ಕಾಲೇಜ ಇಂದಾನೇ ಬರ್ತಾರೆ.
ಓಹ ನಮಗೂ ಎರಡು ಎಕ್ಸ್ಟ ಮಲ್ ಅಂತಾನೆ. ಎರಡು ಎಕ್ಸ್ಟರ್ನಲ್ ಸಬ್ಜೆಕ್ಟ್ಸ್ ಆದ್ರೆ ಒಂದು್ ಮಾತ್ರ ಬೇರೆ ಕಾಲೇಜ ಇಿಂದ. ಟೀಚರ್ ಕಡಸ್ತಾರೆ ಇನ್ನೊಂದು ಸಬ್ಜೆಕ್ಟ್. ಗೆ ನಮ್ ಕಾಲೇಜ ಇಿಂದಾನೇ ಶಿಕ್ಷಕರು ಬರ್ತಾರೆ.
ನಮೇಗ್ಲ್ಲ ಅದು ಈ ಇನ್ನೊಂದ ಇದೆ ಯಾವದೋ ಒಂದ್ ಸಬ್ಜೆಕ್ಟ್. ಅದಂತೂ ನನಗ್ ಏನ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ.
ನಮ್ಗೂ ಅಷ್ಟೆ ಸೇಮ್.
ನಂಗಗೆ ಭಯ ಭಯ ಅನ್ಸ್ಬಿಡತ್ತೆದಂತು.
ಹ ನಮಗ್ ಹೇಳಿದರೆ ಅದ್ರಲ್ಲೇ ಒಂದು ಫೋಲ್ಡರ್ ತರ ಸೇವ್ ಮಾಡಿ.
ನಮಗ್ ಏನಿಲ್ಲ ಎಲ್ಲಾ ಬಂದು ಇದ್ ಮಾಡ್ಬಿಡ್ತಾರೆ. ತಗದ್ ಬಿಡ್ತಾರ ಹ ತಗದ್ ಬಿಡ್ತಾರ ಬಂದು.
ಹ್ಮ್ ನಮ್ಗೆ ಹೇಳಿದರೆ ಒಂದು ಇಕ್ಕಿರ್ತೀವಿ. ತೀರಾ ಕಷ್ಟ ಆದ್ರೆ ಹೇಳ್ಕೊಡ್ತೀವಿ ಬಂದಿ. ಅಂದ್ರೆ ನೀವು ಓದ್ಕೊಂಡ್ ಬಂದಿರ್ಬೇಕು ಯಾಕಂದ್ರೆ ಅವ್ರಿಗೂ ಗೊತ್ತಿರಲ್ಲವಲ್ಲ ಆ ಟೀಚರ್ ಬರೋರು ಹೆಂಗಿರ್ತಾರೆ.
ಹ.
ಹ್ಮ್ ಹೇಳ್ಕೊಡ್ತಿೀವ ಆದಷ್ಟುನು ಅ. ಆದ್ರೆ ಓದ್ಕೊಂಡ್ ಬಂದಿರಿ ಅಂತ.
ಂ ಇಲ್ವ ಅಲ್ಲ ನಮ್ಮ್ ಶ ಶಿಕ್ಷಕರಂದರು ಒಳಗಡೆನೆ ಬರಲ್ಲ. ಹ್ಮ್ ಎಲ್ಲಿ ಇರ್ತಾರೆ ಅಂತಾನೇ ಗೊತ್ತಾಗಲ್ಲ ಅವ್ರು.
ಅಂದ್ರೆ ಅವ್ರೊಬ್ಬ್ರೇ ಇರ್ತಾರೆ.
ಹಾ ಬೇರೆ ಕಾಲೇಜಿಂದ ಬಂದಿರೋರು ಮಾತ್ರಇರ್ತಾರೆ. ಅವ್ರಂತೂ ಎಲ್ಲ ಇದಾರೆಂತಾನೂ ಗೊತ್ತಾಗಲ್ಲ. ಬರ್ತಾರ ಸುಮ್ಮನೆ ಓಡಾಡ್ಕೊಂಡ್ ಹೊಓಟೋಗ್ಕೋತಾರ ಆಮೇಲೆ ನಾವ್ ಅವ್ರ ಮುಖಾ ನೋಡ್. ತಕೊಂಡಿರ್ಬೇಕು ಏನ್ ಮಾಡ್ಬೇಕು ಗೊತ್ತಾಗದಿರಾ.
ನಾಗೆಿಲ್ಲ ಬೇರೆ ಕಾಲೇಜಿಂದ ಬಂದಿರೋರು ಇರ್ತಾರೆ. ನಮಗ್ ಪಾಠ ಹೇಳ್ಕೊಡ್ತಾರ ಟೀಚರು ಇರ್ತಾರೆ.
ಸುಮ್ಮನೆ ಬಂದು ಹಂಗೆ ಹೊರಟ ಹೋಗ್ತಾರೆ ಅವ್ರು.
ನಂದ್ರಲ್ಲಿ.
ಇವ್ರೇ ನೋಡ್ಕೊಂತರ್ತಾರೆ.
ಹಾ ಆಮೇಲೆ ಚೀಟಿಲ್ ಫಸ್ಟ್ ನಾವ್ ಚೀಟಿ ಎತ್ತದ ನೀವ್ ಏನು.
ಟಿಗೆ ಎ ತದೆಣ ಅವ. ಅದಂತೂ ಯಪ್ಪ ಲಕ್ ಅಂದ್ರೆ ಒಂದು.
ಹ್ಮ ಒಬ್ಬೊಬ್ರು ನನ್ ಫ್ರೆಂಡ್ ಒಬ್ ನನ್ ಗೆಲ್ತ ಒಬ್ಳ ಇದ್ದಾಳೆ. ಅವ್ಳು ಓದ್ಕೊಂಡ್ ಬಂತಿದ್ದೆ ಓದ್ಸಲ ಒಂದೇ ಬಂದು. ಒಂದೇ ಒಂದ ಕ್ವಶನ್ ಅವಳಗ್ ಸಿಕ್ಕಿದು ಅದೊಂದೇ.
ಹಂಗಾದ್ರೆ ಪರವಾಗಿಲ್ಲ.
ಹೌದು.
ನಾನ್ ಏನ್ ಓದಿರ್ತೀನೋ ಅದು ನನಗ್ ಸಿಗೋದೇ ಇಲ್ಲ ಬೇರವೆಲ್ಲಾ ಸಿಕ್ಕಿರ್ತೈತೆ.
ಹ್ಮ್ ನಾನು ಹಂಗೆ ಒಂದ್ಸಲ ಹಗೆ ಆಗಿ. ಅವರು ಇಲ್ಲ ನನ್ಗ್ ಗೊತ್ತೇ ಇಲ್ಲ ಏನ್ ಬರಯೋದು ಅಟ್ಲೀಸ್ಟ್ ಗೊತ್ತಿರೋದಾದ್ರು ಎತ್ಕೊಳೋಣ ಅನ್ಬಿಟ್ಟು. ಶಿಕ್ಷಕರ್ಗ ಹೇಳಿ ಬೇರೆತ್ ಕೊಡಿ ಅಂತ ಹೇಳಿ ಹದ್ನೈದ ಮಾರ್ಕ್ಸ ಏನ ನಂದು ಹೋಯ್ತು.
ಮತ್ತೆ ಎತ್ತಿಸತಾರೆ ಅದು ಚಿ. ಅದು ಬಂದಿಲ್ಲ ಅಂದ್ರೆ ಅ. ಇದೊಂದು ನಮ್ದ ನಮ್ ಕಾಲೇಜಲ್ಲಿ ಅಂತೂ ಎಪ್ಪ ಅನ್ಸ್ಬಿಡುತ್ತೆ ನಂಗೆ.
ಹ್ಮ ನಮ್ದ್ರಲ್ಲೂ ಅಷ್ಟೇ ಮತ್ತೆ ಬರ್ಲಿಲ್ಲ ಅಂದ್ರೆ ಮತ್ತ. ಹೋಯ್ತ ಅದ್ನೈದು ಮಕ್ಸ ಅಂದ್ರೆ ನಾವು. ಹ್ಮ ಮೆಮ್. ಹಾ ಹ್ಮ್ ಅಂದ್ರೆ ಪ್ಲೀಸ್ ಮ್ಯಾಮ್ ಅಂತ ಹಂಗೆಲ್ಲಾ ಕೇಳಿದ್ರೆ. ಹ್ಮ ಯಾಕಮ್ಮ ಓದಿಲ್ಲಾ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಆಮೇಲೆ ಮ್ಯಾಮ್ ಆಗಿಲ್ಲ ಮ್ಯಾಮ್ ಅದು. ಇತ್ತು ನಮ್ ತಲೆ ನೋವಿತ್ತು ಹೊಟ್ಟೆ ನೋವಿತ್ತು ಅಂತ ಏನೋ ಒಂದ್ ಹೇಳ್ಬಿಟ್ಟು ಹಾಕೊಡ್ತಾರ್ ಅಷ್ಟೊಂದೇನ್ ಸ್ಟ್ರಿಕ್ಟ್ ಆಗ್ ಮಾಡಿಲ್ಲ ನಮ್ ಕಾಲೇಜಲ್ಲಿ.
ನಮ್ ಕಾಲೇಜಲ್ ತುಂಬಾ.
ಯಾಕಂದ್ರೆ ನಮ್ ಟೀಚರ್ಸ್ ಇರ್ತಾರೆ ಫಸ್ಟೇ ನಾವ್ ಹೇಳ್ಬಿಟ್ಟಿರ್ತೀವಿ. ಮ್ಯಾಮ್ ಪ್ಲೀಸ್ ಮ್ಯಾಮ್ ಇದು ಇನ್ನೊಂದ್ ವರ್ಷ ಇರ್ತಿವಿ ಇನ್ನೊಂದ್ ವರ್ಷ ಇರ್ತಿವಿ ಮಾಡ್
ನಮ್ಗಾತರ ಏನು ಇಲ್ಲ. ಬಂದಿಲ್ವಾ ಬಂದಿಲ್ಲ ಅದ್ ನಿನ್ ಇಷ್ಟ ನೀನೇನಾದ್ರೂ ಮಾಡ್ಕೋ ಅಂತಾರೆ.
ಹ್ಮ್ ಸರಿ ಆಯ್ತು.
ಹಾ ಸರಿ.
ಹ್ಮ್.